ಹೇಳೋ ಶ್ರೀರಾಮ್. ಇಲ್ಲೆ ಶಾಪುರ್.
ಹ ಹ
ನೀನ.
ಹಾಯ್ ಜಾಸಲ್ಲ.
ಹೌದಾ ಯಾವ ದರಳಿ ಬಬಕ ತಲ್ಲ
ಇವಾಗಂಟೆ ಹಮ ನೀ ಬರ್ತ್ತಲ್ಲ
ಹಾ ಬರತ್ ನಿ
ಹ್ಮ್ ಹ್ಮ ಈಗ ಗೋಬಿತ್ ನಾಗ ಹೊಟನಿ ನಾನನ್
ಗೋಬಿ ತನ್ನ ಹೊಂಟೆ ಗೋಬಿ ಹೌದಾ ಗೋಬಿಯಲ್ಲಿ
ಹಾ ಅದಾಗ ನೀವ ಸಮ ಬಲೀದಿ ನೋಡ್ ಬರ್ತ್ತೇನ್ ಬಾ
ಬರ್ತ್ಂತ ಬೈಕ್ದ ಬೈಕ್ ತೊಗೊ ಬರ
ಹ್ಮ್
ಇ ಊಟಾ
ಹ ಇಲ್ಲ
ಹೌದಾ
ಹಾ
ಹೆ
ಮತ್ತೇನ್ ನಡ್ಸಿ ಹ್ಮ್ ಬಿಟ್ರಂತ
ಹೌದಾ ಶವೆಟ್ರನ ಇಬಿಟ್ರ ಹ್ಮ್
ಹಾ ಹಯ ಚಲೋ ಚಲೋ ಚಲೋ ಹೊಂಟಾವ ಅಲ್ಲಿ ಕಡೆ
ಏನು
ಇತಡ ಗಮ ಗಮ
ಹಾ
ಹೌದ
ಗೊತ್ತಲ್ಲ ಗಮ್ ಚಂದ್ರ
ಎಂ ಸಾವ್ರಿಗೆ ಬತಬಡ
ಹಾ
ಗಾಪ್ ಸ ಗಪ್ ಸರ್
ಇಲ್ಲಿ ಓಡ್ ಗಮ್ಮತ್ ಇಲ್ಲಿ
ಹಾ ಹ ಹ ಹ
ಏನ್ ಮಳಿಗಳು ಬಂದಲ್ಲ
ಮಳಿ ಬಂದ ಬಂದ
ಭಾರ ಲ್ತ
ಹ್ಮ್
ಅಣ್ಣ ಬರ್ಲಾಯ್ತದ
ಹ್ಮ್
ಏನ್ ನಡಿಸಿ ಮತ್ತೆ
ಹೌ ಹೌದ
ಗೋಭಿ ಕಸಿ ಪ್ಲೇಟ್ ಹ್ಮ್
ಅಲೋ
ಹ್ಮ್ ಚಲೋಯ್ತ ಈ ಕಡೆ ಬಾ ಕುಂದರು ಚಸ್ ಚಲ್ಲದು
ಸಷ್ಟ ಚಲ
ಅ ಸಾ
ಹೌ
ಮತ್ತೆ ಓಕೆ
ಕಾಲೇಜು ಹೋಗಬೇಕು ನಾಳೆ
ಹ್ಮ್
ಎಷ್ಟು ಗಂಟೆ ಯಾಕೆ
ಹಾ ಈಗ ಒಂದ್ಾರ ಶುಟಿ ಹೊಡಿಬೇಕು ಈಗ ನಾಳೆ
ಹ್ಮ್ ಮೆಡಿಕಲ್ ಹಂದು್ ಬರ್ತೇನಾ
ನೋಡನಾ
ಇಬ್ರ ಕೆೇಳಮ್ಮ ಕೆಳ್ಗನ್ ಹ ಬರ್ತೇನ
ಹ್ಮ್ ಕೇಳು ನೋಡಮ
ನೀ ಫಸ್ಟ್ ಬರ್ತ್ನಂತ ಹೇಳವ ಆಮೇಲೆ ಕೇಳೋಣ
ಬರ್ತಿನ್ ತಗೋ
ಹ
ಕವ ಬಂದುಡ
ಎೇಳ್ತ ನ ಸರ್
ಹ್ಮ
ಹ್ಮ ಹ
ಹ್ಮ ಎಲ್ಲ ಆಯ್ತಲ್ಲ
ಹೌಲ ಸಲ ಸಲತ್ ಸಲತ್ ಹಾ ಕೇಳ
ಾ ಬ ಬಿಡು ಮುದು ಡೇಂಜರ್ ಕಾಣುತ್ತ ನಮ್ಮೆ
ಹಾಗ ಅಗ್ನಿಶಾಮಕ್ಕೆ ಕೊಂದ ಹಾಕ್ತಾರೆ
ಇೇ ನಮಗ ಸುಚ್ ಹಾಯ್ಕ್ಯರ್ ಅಂತೀನ್ಿ ಮತ್ತ
ಹಾ ಮತ್ತ ಸುಡ್ತಾರ ಇದೆ ಸಿಲಿಂಡರ್ಗೆ ಗಾಕಿ ಕವಾಬ್ ಕವಾಬ್ ಮಾಡಿ ಆಕ್ತಾರ ನಮ್ಗೆ ಹ ಹಾ ಹುಷಾರ್ ಸ್ವಲ್ಪ ಹುಷಾರ
ರೀಚಾರ್ಜ್ ಮಾಡ್ ತಲಿತನತಾರ
ಯಾರ ಯಾರ ರೆಡಿ ಫೋನ್ ಹಚ್ಚಿತಲ್ಲ ಮತ್ತೆ
ಏನಂತ ಕಟ್ ಮಾಡು ಕಟ್ ಆಯತದೆ ಬ ಅರೆ ಕಡೆ
ಹಲೋ
ಹ
ಅಲೋ ಮತ್ತೆ ಮಾಡೋತೆ ಸರಿ ಒಂದೇ ಪ್ಲೇಟಾ ಗೋಬಿ ತಿನ್ನಕ್ ಬಂದಿದ್ದೆ ಇದೇನಾ
ಒಂದು ಪ್ಲೆಟ್ ಗೋಭಿ ಒಂದು ಪ್ಲೆಟ್ ಪಾನಿಪುರಿ
ಚಲಯ ಕೆ ಕೆಲಸ ಚಲ ಇತ್ತ ಏ ಕೆಲಸ ಮಾಡಾದ ಚಲತ
ಬದಲ ಅಲ್ಲಿ ಬನೆ ಹೇಳಲ್ಲ
ತ
ಅಲ್ಬರ ಕದಕಡೆ ಹೊಸದು
ಅಲ್ ಬೆನಡಾ ದಿಸಲ್ಲಿ ಬಿಡ್ಬೇಕು
ಹ್ಮ ಗತ್ಸ ಬ
ದಸ ಜ ಎಲ್ಲ ಪಡ್ತಾರೆ
ಹಾ ಅನಿಲ್ ಗೊತ್ತೇಾನ ಅನಿಲ್ ಐಪಿಎಲ್ ಸೆಲೆಕ್ಟ್ ಆಯಣ ಹೌದಾ ಸಿ ಎಸ್ ಕೆ ಟೀಮ್ ಸೆಲೆಕ್ ಹ್ಮ ನನ್ ತಗವರೆ ನೆಕ್ಸ್ಟ್ ಅವನಿಗೆಸಾರ
ಹ್ಮ
ಚಲಾಡ್ತ
ಚ
ಹ ಸಂಜೀಪ್ ಗತ ಸಂಂದೀಪ ಸಂದೀಪ್ ಫುಲ್ಪ ಅಂದಾಗ ನೋಡ ಬೂಮ್ರಾ ಅಂತ ತಗದ್ರ ಅವ್ನಿಗೆ ಹಾಚಾರ
ಹ್ಮ್
ಬಮ ಬಮಳ ಮ ಆಫರ್ ಕೊಲ್ಲ ಹ್ಮ ಇನ್ನ ಬಿಟಾ ಲ್ಲ ಅ ಆದಂದನ ಟ್ರಾನ್ಸ್ಫರ್ ಮಾಡ್ಬೋದು ಅಂಥ ಅಪರ್ಚುನಿಟಿ ಮ ರ ಮುೆ ನೂರು ಕೋಟೆ ವರ್ತ ಕಡಿಮಂತ ಹೌದಾ
ಹ್ಮ್
ಇೇ ಏನು ದಂಡೇಲಿಗೊತ್ರಿ ಏನಾಯತು
ಪ ಬರ ಕ ರ ನಂದ
ದಂಡಗ ಬಂದ್ರ ರಾಯರ್ಗ ಬಂದ್ರ ಶಾಪುರ ಗುಡ್ಕಮ್ರ. ಹೌದಾ.
ಹ್ಮ್
ಆಯ್ತಾಯಯ್ತು.
ಹಾ
ಗೋಬಿ ತಿನ್ನಾಕತ್ತಿವೆ
ಬೌ ತಾಜಾ ಮಾಲ್ ಹಾಗವೆ
ಹ್ಮ್
ನ ಏನ ಒ ನಿಿನಂತ ತವಾ ಬಾಣಿಪಕ ಹಲೋ ಹಲೋ
ಅೋ ಅಪಾಣ ಪ್ರರವಾದ ಹ ಯಳರನ್ನ ಪಾನಿಪುರ
ಮಂಜ ಸಾ
ಹಾ
ಅಂತ ತಗಪ್ಪಸ್ಟ್ ಆಮ್ಯಾಗ ನೋಡ
ಎಂಬತ್ತು ರೂಪಾಯಿ ಅವನೋಡಿ ಎಂಬತ್ ಹಾಕ್ಯನು
ಒಂದೇ ತಗ ಸಾಕು ಒಂದೇ ತಗ ಸಾಕು ಎಡುಷ್ಟ್ಟಿಂಗ್ ತಗೊಂಡಮ್ಮ ನನ್ನ ಬರಿ ದಾವರಕ್ಕ
ಹ್ಮ
ಸ್ಯಾಕ್ಸ್ ಜ ಸ್ಟಮ್ ಕೊಡ್ತೊತ
ಹ
ಹ್ಮ್
ಆಯ್ತ ಇದ
ಆಯ ಟೈಮ ನಮ್ಮ ಒತ್ತಗ ಮಟ
ಹಾ
ಇನ್ನೊಂದು ಮೂವತ್ತೇಳಿ ಮಾತಾಡ
ಕಾರ್ಯದಾಗ ರೊಕ್ಕ ನ ಬರ್ಲ ಆಗ್ಯಾವ
ಬರ್ತ ಬರ್ತ
ಹ